ಅದಿರ
ಏನಿಲ್ಲೋ ತಮ್ಮ ಹಾ ಮಳೆ ನೋಡಕತ್ತಿನ ಚಲೋ ಬೆಳಕತದ
ಹಾ ಎಲ್ಲಿದ್ದೀ ಮನೆಗೆ ಇದ್ದ
ಎಲ್ಲ ಹೊರಗಿದ್ದೇನೆ ಅವಾಗೆ ಅಂತಲ್ಲ
ಹ್ಮ್ ವರಗತಯನೋಡ
ಏನು ಮಾಡಬೇಕಪ್ಪಾ ಮನೇಲಿ ಮನೇಲಿ ಹೋದ್ರ್ರೆ ಎಲ್ಲಾ ಮಕ್ಳು ಇರ್ತ ಚಾ ಪ ಚಾ ಪೇ ಅಲ್ಲ
ಎಷ್ಟು ಜನ ಮಕ್ಕಳು ನಿ ಮಾಮ ಒಕ್ಕಳ ರನು
ನಮ ಸಣ್ಣ ಮಾಬಾರದ ಮಕ್ಕಳ ದೊಡ್ಡ ಮಾಬಾರದ ಮಕ್ಕಳ ಮತ್ತೆ ಮನೇಲಿ ಮಕ್ಕಳ ಮಕ್ಕಳ ನೆಸ ಸಿಸಿ ಸಣ್ಣೋರಿಲ್ಲ
ಎಲ್ ಕೆ ಜಿ ಕೆ ಜಿ ಒಂದು ಎರಡು ಮೂರು ನಾಕು ಐದು ಆರು ಕೆ ಕ್ಲಾಸ್ ಕೊಡ್ತಾರೆ ಮಾಮದ ನಮ್ಮಕ್ಕಾವು
ಹಾ ಮಕ್ಕನೇ ಗೊತ್ತಿದೆ ಬಿಡು
ಹ್ಮ ಮಾಮ ಅಂದ್ರೆ ಮತ್ತೆ ನಮ್ಮ ಅಮ್ಮನ್ ತಮ್ಮ ಅನ್ಕೊಂಡಿದೆ
ಹಾ ಎಲ್ಲ ಅರ್ಥಯ್ತುರ ಸ್ ಅಧ್ಯ ನೀ ಭಾಷೆಗಳು
ತಾಂಗ ಜೂಡ ತ
ಹ
ಹಾಂ ಹಲೋ
ಅಲೋ ಫ್ರೀಫೈರ್ ಆಡ್ತಲ್ಲ ಅಲ್ಲ
ನಾನ್ ಅಡಲ್ಲ
ಆಡಲ್ಲ ಆಡ್ತಾರೋ ನೋಡದ ಒಂದ್ಣ
ಯಾವಾಗ ನೋಡಿದ ನಾ ಯಾವಾಗ ಆಡಿ ಏಳು
ಶ ಶ್ರೀ ಸರಿ ಹಾಗಗ್ರ ಆಡ್ತಲ್ಲದ
ಸಿಬಿ ಆಡ್ತಂಗ ನೀನ್ ಆಡ್ತಲ್ಲೋ
ನಾ ಯಾವತ್ತ ಆಡದ ನೋಕ
ನಾನು ನೋಡಿನು ಒನ್ ಟೈಮ್
ಹಏನ ಆಡ ನ ಗೇಮ ಆಡಲ್ಲ ನ
ಹ ಗೇಮ ಆಡಲ್ಲ ಬ ಸಾಲತಿ ಕಾನ ಚಾಲ ಚಾಲಸ ಪ ಬೀ ಬಕ ಸಭ್ಯ ಸಫರ್ ಯಾವ್ದನ್ನ ಆಡ್ತಿಲ್ಲ
ಹ್ಮ್ ಸರೀಫ ಅಡ್ತಲ್
ಆಡ್ತಿ ತಿದ್ದೆ ಹಾ
ಹಲೋ ಆ
ಒಬ್ಬನೇ
ಏನೋ ಒಬ್ಬನೇ ಇದ್ದೇ ನೋಡು ಅದಕ್ಕೋಸ್ರ ಎಷ್ಟು ಮಾತಾಡಕಾದೀನನೆ ಲ್ಲ ಈ ಡಬಲ್ ಇದ್ದೇನೆ
ಸಿಗರೇಟ್ ಜೋರಾಗಿ ನಡಿತಿದ್ದಂತೆ
ಇಲ್ಲ ನಿ ನಿನ್ ಡಬಲ್ ಇದ್ದ ಅವನ್ ಗೊತ್ತೇತ್ತು
ಹ್ಮ್
ಹಲೋ
ಹ ಹಾ ಎತ್ತ ಬಡ ಇಿಂದ ಎಂಟು ನಿಮಿಷ ಯಾಕ ಮಗತ್ತ ನವು ಕಟ್ ಮಾಡುವ ಕಟ್ ಮಾಡ ಹ ನಾನು ಇನ್ನೊಂದು ಕಾಲ್ ಮಾಡ ಇಲ್ಲ ಇನ್ನೊಂದು ಕಾಲ್ ಮಾಡಿದ್ರೆ ಆಯ್ತು ಕಂಪ್ಲೀಟ್ ಆಗ್ತದ
ಹಾ ಹಾ ಒಂದ್ರ ಆಯತ
ಇನ್ ಕಂಪ್ಲೀಟ್ ಮಾಡಕ್ಕೆಸನ್ ಮಾತಾಡಂತ ದಗಸ ನಡ್ತಾರೆ
ದೀಸ ನಡ್ದಂತೆ
ನಿಮ ಸಪ್ರೇಟ ಆಗದು
ಹಾ ಶಳೆ ಸರವಳ ಇ್ದರ ಎಸ್ ಮಂದ ತರಲ್ಲ
ಎಲ್ಲಿ ಕಾಲ
ಬೋದಲಾಗ ಸಾರ
ಒಂದು ಸಬ್ಜೆಕ್ಟ್ ಎರಡೆರಡು ಟೀಚರ್ ಇದ್ದರು ನೋಡಪ್ಪ ಕನ್ನಡ ಒಂದು ಗಣಿತ ಒಂದು ಸಮಾಜ ಒಂದು ಆಯ್ತು ಇದಕ್ಕ ಎರಡೆರಡು ಟೀಚರ್ ಇದ್ರು ಒದು ವಿಜ್ಞಾನ ವಿಜ್ಞಾನಗೂ ಒಂದು ಟೀ ಟೀಚರ್ ಇಂಗ್ಲಿಷ್ ಉಂದು ಟೀಚರ್ ಇಂಗ್ಷ್ ಹಿಂದಿ ಉಂದು ಟೀಚರ್ ಟೀಚರ್
ಹ ಹಾ
ಂದ ಟೀಚರ್
ಹ್ಮ್
ಸ್ಪೋರ್ಟ್ಸ್ ಯಾರ ಟೀಚರ್ ಇಲ್ಲ ಯಾರ ನಾವೇ ಆಟ ಆಡ್ಬೇಕು ನಾವ ಮಾಡ್ಬೇಕು ನಿಮ್ಗ
ಹ್ಮ ನಮಗೆ ಎಲ್ಲಕ್ಕ ವಿಜ್ಞನ್ ಸರ್ ಒಬ್ಬ ಕನ್ನಡ ಸರ್ ಒಬ್ಬ
ಎ ಸೆಕ್ಷನ್ ಬಿ ಸಕ್ಷನ್ ಇದೇನು ಇಲ್ಲ ಶಿಕ್ಷಣ ಇತ್ತು ನಿಂಬಲ್ಲಿ
ಹಾ ಇ
ಯಾಯ ಸಿಕ್
ಹಾ ಮಾಮಲೆ ಬೈಗ ಶಿಕ್ಷಣ ದತ ನ ಹ ಆರಾಮ್ ಸರಿ ನೋಡ
ಏನು ಬ ಜ ಸಾ ಸಾಲ ಸಾ ಸ ಆ
ಮ ಆಲಕದನ್ನ ಕರ್ಕೊಂಡ ಹೋಗ್ತರಲ್ಲ ಈಗ
ಅಡಕ್ಕ
ಹಾ ಆಟ ಆಡಾಕದಂಟಂತೆ
ಏ ಇಲ್ಲಪ್ಪ ಆಟ ಆಡೋ ಟೈಮಗ ಪೀರಿಯಡ್ಗೆ ಎಲ್ಲೋ ಆಟ ಆಡ ಟೈಮ್ಗ ಇದು ಗಣಿತ ಸರ್ ಬರ್ತಿದ್ದ ಏನ್ ಆಟ ಮಾತಾರೆ ಮಕ್ಕಳು ಡಿ ಮಾಡ ಗಣಿತ ಪ್ರಾಕ್ಟೀಸ್ ಮಾಡಿರಂತ ಒಂದೊಂದು ಲೆಕ್ಕ ಅಕ್ಕತ್ತದ ಸಲ್ಲಿ ಮಾಡ್ಸಿದ್ದ ಅವವ
ಅಟಕ್ ತಲ
ಹತ್ತುತ್ ಸಲ ಅದು ಬಂದ್ ಬಂದ್ರೆ ಭ ಅದು ಮಾಡಬೇಕು ಹತ್ತತ್ಸಲ
ಹಾ
ಆಟ ಆಡ್ತಿರಂತ ಏನ್ ಓಡ್ತಿದ್ದು ಅವ
ನಲ್ಲಿ ಎಲ್ಲೋ ಸರ್ ಹೊಡರ್ನು ಎಲ್ಲಾ ಮ್ಯಾಡ ಹೊಡೆಯರು ಒಬ್ಬರುಂತ ಹೊಡೆಲ್ಲ ಅಂದ್ರೆ ಇಲ್ಲ ಎಲ್ಲರೂ ಓಡ್ತಿದ್ರು ಏನು ನಮ್ ಕನ್ನಡ ಸರ ನಮ್ ಕಾಕ ಇದ್ದಾವ ಏನ್ ಹೊರ್ತಿದ್ದಾವ ಅಂದಬಾರ್ದಾವ
ಹಾ ನಮಗ ಒಬ್ಬ ಮೇಡಮ್ ಇದರುಪ್ಪಾ
ಹಾ
ಮಮ್ಮಲ್ಲಿ ಮೇಡಮ್ ಇಗರು ಗಣಿತ ಮೇಡಮ ಹ ಪ್ರಮೇಯ ಆತ್ ನೋಡದು ಕೆಲ್ಸ ಪ್ರಮೇಯ ಅದೊಂದ್ ಮೂರ್ನ ಮೂರ್ನೂರ್ ಸಲ ಬರ್ಸ್ಯಾರ ನಮಗ
ಮೂ ನ ಒಂದ ತಿಲ್ಸ ಪ್ರಮಾಣನ್ ಒಂದೇ ತಾಸ್ದಾಗಿ ಮಾಡಿದ್ ನೋಡದು
ನಾವೆಲ್ಲ ಒಂತ ಅದೇ ಮಾಡಿದ ಮೇಡಮ್
ಮತ್ತೆ ರೂಟ್ ಮೂ ರೂಟ್ ಇದು ರೂಟ್ ಏಳು ಇದು
ಹ ನಾವಗ ಎಲ್ಲ ಮಾಡ್ಸರ ಹೌ ಹೌದು ನಳಬ ರೋಟ ಮೋ
ಅದು ಒಂದ ಇಪ್ಪತ್ತು ನಿಮಿಷದಾಗ ಮಾಡಿ ಬಿಟ್ಟಿದ್ದೆ ನೋ ಎಲ್ಲ ಸೋದಿಗೆ
ಹ ನಾವ ಎರಡು ಗಂಟೆ ಆಯತಂದ ಮಗ
ಎರಡು ಗಂಟೆ
ನಾವು ಬರ ಬರಗಿಲ್ಲಲೆಕ್ಕ ಬರಾರ ಹ ರೋಟ್ ಒಡಲ್ಲ ಐದ್ ನಿಮಿಷ ಲೆಕ್ಕ ಆಗ್ಯವಲ್ಲ
ರೂಟ್ ಆಯ್ತು ಅಷ್ಟು ದೊಡ್ಡದದ ಒಂದ ಪೇಜ್ ಆತದು
ಹ
ಲಗಳು ನಾಾನ ಎರಡು ಕಲ್ತೆಗೆ ಹತ್ತು ನಿಮಿಷದಾಗ ಮಾಡೇ ಬಿಟ್ಟಿದ್ದೆ ನಮ್ಗೆಪ ಬರ್ಸೆ ಬರ್ಸತ್ತರ್ ಅವ್ರು ರ್ತದ
ಅವ ಅಷ್ಟೆ ಹೊಡದ ಅವ ಮೇಡಮ್ ಹೇಳ್ತಾರ ನೋ ಹೇಳಿ ಹೇಳಿ ಕೇಳಿ ಕೇಳಿ ಸಾಗೈತಿತ್ ನಮಗ್ ಹ
ಮೇಡಮ್ ಇದ್ರು ಗಣಿತ ಟೀಚ ಡೇಂಜರಸ್ ಅಂದ್ರೆ ಡೇಂಜರಸ್ ಅವರು
ನನಕ
ನೀತ ಬ ಜಮ್ಮನ್
ದ ಎಂದ ಮೇಡಮ ಅಂದ ಮೇಡ
ಹ್ಮ
ಹ್ಮ್ ಹೆಂಗಗೆಪ್ಪ ಯ ತರದಾಗ ಮಾಡಡಮಪ್ಪ ಅದಾರ ಎಲ್ಲಿಗ ನೋಡ ಗಣಿತ್ ಮೇಡಮ್ ಬೇಕಾರ ಡೇಂಜರ್ ಇರ್ತಾರ ಮ ಸಮಾ ಸರಿಗ ಹೇಬಣ್ಣ ನೋಡಿದ್ದ ಎಸ್ ಬಳ್ತಾ ನಿಮಗ ಅವತ್ ನಮ ಶಾಳಾಗ ಸೈನ್ ಮಾಡಸ್ಕೊಂಡ್ರ ಸೇಫಂಡ್ರ ಸೈಫಾಡ ನಂದು ನಾಕು ಸಾವಿರದ ಒಂದ್ ರೂಪಾಯಿ
ನಾಕ್ ಸಾವಿರ ರೂಪಾಯಿ ಒಂದು ರೂಪಾಯಿ ಎಷ್ಟು ಜಾಸ್ತಿ ನಾಕ್ ಸಾವಿರ
ಏ ಐದು ತಿಂಗಡದ ಒಂದ್ ಸಾವಿರ ರೂಪಾಯಿ ವಟಕ್
ಅಪ್ಪ ಏನು ಎಷ್ಟು ಜಾಸ್ತಿ ಹ
ಒನ್ ಸಾವಿರ ರೂಪಾಯಿ ಕಟ್ಟಾವ
ಯಾಗ
ಅದು ಯಪನಪ ನಮ್ ಖಾಲಿ ನಮ ನನ ಲೆಕ್ಕ ಮಾಡಿದ ನೋಡ ಅಲ್ಲಿ ಏನು ಅಲ್ಲಿ ಕೊಟ್ಟರು ನೋಡ ಸೈನ್ ಮಾಡಕ
ಹ
ಇವತ್ತಲ ಒಂದ್ ನಾಕವ ಆರು ದಿವ್ಸ ಆತ ಆರು ಯಾವ ದಿವಸ ನೀ ಸೈನ್ ಮಾಡಿದಲ್ಲ
ಹೌದ್ ಮಾಡಿದ್ದಿ
ಹಾ ಸೈನ್ ಮಾಡ ಅವಾಗ ನೋಡಿಲ್ ನೀಕ್ಕ ಲೆಕ್ಕಐತಿದ
ನಂದು ನಂದು ಭ ನಾಕು ಸಾವಿರ ಏನ ಆಗಿತ್ತು
ನಾಲ್ಕು ಸಾವಿರ ಆಗಿದ ಎಕ್ಸಾಮ್ ಆಯ್ತಾ ಲ್ಲಾ ನಾಕ್ ಸಾವಿರ ನಾಕ್ ಸಾವಿರ್ ಎರಡ್ ನೂರು ರೂಪಾಯಿ ಒನ್ ನೂರು ರೂಪಾಯಿ
ಹ ಕಮಂಡ
ಅಂದ್ರೆ ಹ್ಮ
ಹೊರ